ಮತ್ತೆ ಮತ್ತೆ ಏನ್ ಸಮಾಚಾರ ಏನ್ ಮಾಡ್ತಾ ಇದ್ರಿ
ನಾವ ಕುತ್ಕೊಂಡಿದ್ವಿ ನೀವ ನ್ ಮಾಡ್ತಿದ್ದೀರಾ
ನಾವು ಇವಾಗ ಕಸ ಎಲ್ಲಾ ಓಡ್ದ್ ಇದು ದೇವ್ರ ಪೂಜೆ ಮಾಡೋಕೆ ಕೂತಿದ್ವಿ
ಹಾ
ನಿಮ್ದು ಆಯ್ತಾ ಟೀ ಕಾಫಿ
ಆ ಟೀಕ್ ಆಫ್ ಎಲ್ಲ ಕುಡಿಯಲ್ಲ ಯಾವಾಗ್ಲಾದ್ರು ಅನ್ನೊಂದ್ಸಲಿ ಕುಡಿಬೇಕು ಅನ್ಸಿದ್ರೆ ಮಾಡ್ಕೊಂಡ್ ಕುಡಿತೇನಿ ನಿಮ್ಗೆ ಇಷ್ಟನಾ ಟೀಕ್ ಆಫ್ ಎಲ್ಲ
ಹಾ ನಂಗ ಇಷ್ಟ ಕಾಫಿ ಕುಡಿಯಕ್ ಇಷ್ಟ
ಹಾ
ಹ ಆಮೇಲ್ಲ ನೀವು ದುಡಿತಿದ್ದೀರಾ
ಇಲ್ಲ ಇಲ್ಲ ಎಂಜಿನಿಯರಿಂಗ್ ಮಾಡ್ತಾ ಇದ್ದೀನಿ ನೀನು
ಹೌದಾ ಎಷ್ಟನೇ ವರ್ಷ ಇವಾಗ
ಇವಾಗ ಸೋಮವಾರಿಯಿಂದ ಎಕ್ಸಾಮ್ಸ್ ಇದೆ ಆ ಆ ಪರೀಕ್ಷೆಗಳು ಮುಗಿದ್ಮೇಲೆ ಎರಡು ವರ್ಷ ಮುಗಿಯುತ್ತೆ
ಹೌದಾ ಹ್ಮ ಮತ್ತೆ ಯಾರ್ಯಾರಿದ್ದೀರಾ ಮನೇಲಿ ಅಂದ್ರೆ ನಿಮ್ಗೆ ಅಕ್ಕ ತಂಗಿ ತಮ್ಮ ಅಣ್ಣ ಅವ್ರ ಜೊತೆ ಬೆರೆಯೋದ ಇಷ್ಟನಾ
ನಂಗೆ ನಂಗೆ ಕುಟುಂಬದಲ್ಲಿ ಸಮಯ ಕಳಿಬೇಕಂದ್ರೆ ತುಂಬಾ ಇಷ್ಟ
ಹಾ ಹಾ
ಅದಿಕ್ಕೆ ನಾನು ಸಮಯ ಸಿಗ್ದಾಗೆಲ್ಲ ಹೋಗ್ತಾ ಇರ್ತೀನಿ ಕುಟುಂಬದ ಜೊತೆ
ಯಾಕೆ ಅಂದ್ರೆ ಅ ಅದು ಅ ಆ ಟೈಮ್ ಮತ್ತೆ ಬರಲ್ವಲ್ಲಾ
ಹಾ ಹಾ
ಸಿಕ್ದಾಗ ಖುಷಿ ಪಡ್ಬೇಕು ಅವಜ
ನಿಮ್ಗೆ ಯಾವ್ದಾದ್ರು ಆಟಗಳು ಬರುತ್ತಾ
ಆಟಗಳಂದ್ರೆ ಅಂದ್ರೆ ಒಳಗಡೆ ಮನೆ ಒಳಗಡೆ ಆಟ ಆಟಡ ಆಟನ ಎಲ್ಲ ಹೊರ್ಗಡೆ ಆ ಆಡೋವಾಡ್ತಾನ
ಯಾವ್ ತರ ಆದ್ರೂ ಓಕೆ ಒಳಗಡೆ ಆಡೋದ್ರು ಓಕೆ ಹೊರ್ಗಡೆದಾದ್ರು ಓಕೆ
ಹ ಹೊರ್ಗಡೆ ಅಂದ್ರೆ ಶಟಲ್ಗಾಕ ಇಷ್ಟ ಆಗತ್ತೆ
ಹಾ
ಹ ಅದು ಬಿಟ್ರೆ ಕಬಡ್ಡಿ ಇಷ್ಟ ನನ್ಗೆ
ಹ್ಮ್
ಹ ಉಳ್ಗಡೆ ಅಂದ್ರೆ ನಾರ್ಮಲ್ ಆಹ ಕ್ಯಾರಮು
ಹ್ಮ್
ಚಕ್ಕಾಬರಾ
ಹ್ಮ್ ಚೌಕಾ ಬಾರ ಈಗ್ಲೂ ಆಡ್ತೀರಾ ನೀವು.
ಇಲ್ಲ ಇಲ್ಲ ನಮ್ಮ ಊರಲ್ಲಿ ಒಂದ್ ಹಬ್ಬದ ಟೈಮ್ ಅಲ್ಲಿ ಫುಲ್ ಫೇಮಸ್ ಅದು‌
ಹಾ ಹಾ
ಅದ್ ತುಂಬಾ ಜಾಸ್ತಿ ಆಡ್ತಾರೆ ಚಕ್ಕಬರ ಯುಗಾದಿ ಈ ಹಬ್ಬದ ಟೈಮ್ ಅಲ್ಲಿ.
ಹ್ಮ್ ಮತ್ತೆ ನಿಮ್ಗೆ ಅಡಗೆ ಏನಾದ್ರು ಮಾಡ್ಬೇಕು ಅಂತ ಆಸೆ ಇದ್ರೆ ನಿಮ್ ತ ಮೊದೇ ಬರೋ ನಿಮ ತಲೆ ಫಸ್ಟ್ ಅಂದ್ರೆ ಇದನ್ ಮಾಡ್ಲೇಬೆಕ್ಕಪ್ಪ ನಾನು. ಅಂತ ಕಲಿಬೇಕು ಅಂತ ಆಸಕ್ತಿ ಇರೋ ಅಡ್ಗೆ ಯಾವ್ದು.
ಎಗ್ ಬಿರಿಯಾನಿ
ಅದು ನಿಮಗೆ ತುಂಬಾ ಅಷ್ಟು ಇಷ್ಟನಾ.
ಹ ಇಷ್ಟ ನನ್ಗೆ ಆದ್ರೆ ನಂಗ ಅದನ್ ಚೆನ್ನಾಗ್ ಮಾಡ್ಕೊಡ್ಬೇಕು ಅವಾಗ ನನ್ಗೆ ಇಷ್ಟ ಆಗುತ್ತೆ. ಅದಕ್ಕೆ ನಾನೇಗ್ ಚೆನ್ನಾಗ್ ಮಾಡ್ಕೊಂಡ್ರೆ ಇನ್ನ ಇಷ್ಟ ಆಗತ್ತಲ್ಲಾ ಅಂತ ಇಷ್ಟ.
ಅದನ್ ಕಲೀಲೇಬೇಕು ಅಂತ ಅನ್ಕೊಂಡಿದ್ದೀರಾ.
ಹಾ ಕಲಿಬೇಕು ಆ ಅನ್ಕೊಂಡಿದ್ದೀನ್ ಅಡ್ಗೆ ಕಲಿಬೇಕು ಅಂತ.
ಹ್ಮ್
ಹ್ಮ
ಈಗ ಅಕಸ್ಮಾತ್ ಅದಹ ನೀವ್ ಅದನ್ನ ಕಲ್ತಿದ್ದೀರಾ ಮಾಡಿದೀರಾ. ಈಗ ನೀವು ಯಾರಿಗೋ ಮಾಡಕೊಟ್ಟಿರ್ತೀರಾ ಆದ್ರ ಅವ್ರ ಏನು ನಿಮಗೆ ಹೇಳಲ್ಲ ಅದ್ರು ಮೇಲೆ. ಹಿಂಗಿದೆ ಹಂಗಿದೆ ಅಂತ.
ಹಾ ಆಗ ಬೇಜಾರ್ ಆಗ ಬೇಜಾರಾಗತ್ತಲ್ವಾ ‌. ನಾವು ತುಂಬಾ ಕಷ್ಟಪಟ್ಟಿ ಮಾಡಿರ್ ತಿವಿ
ಹಾ
ಏನಾದ್ರು ಒಂದ್ ನಮ ಖುಷಿ ಆಗೋತರ ಹೇಳಿದ್ರೆ ನಮ್ಗು ಖುಷಿ ಆಗುತ್ತೆ.
ಅಂದ್ರೆ ನೀವು ಬಯಸ್ತೀರಾ ಆತರ ಹೇಳ್ಬೇಕು ಅಂತ ಅನ್ಬಿಟ್ಟು ಯಾರಾದ್ರೂ ಓಕೆ.
ಹ ಹೇಳ್ಬೇಕು ಏನಾದ್ರು ಒಂದ ಹೇಳ್ರೆ ಖುಷಿ ಆಗುತ್ತಲ್ವಾ. ಇಲ್ಲ ಚೆನ್ನಾಗ್ ಮಾಡಿಲ್ಲ ಅಂದ್ರೆ ಅದನ್ನ ಚೆನ್ನಾಗ್ ಮಾಡೋ ತರ ಇದ್ ಮಾಡ್ಕೋಬೋದು ‌. ಚೆನ್ನಾಗ್ಡಿದೀವಿ ಅಂತ ಹೇಳ್ರೆ ಖುಷಿ ಪಡ್ಬೋದು.
ಹ್ಮ್
ಹಾ
ಹ್ಮ್ ಮತ್ತೆ ನಿಮ್ಮ ಮನೇಲಿ ಯಾರ್ಯಾರ ಅಡ್ಗೆ ಬರುತ್ತೆ ಅಂದ್ರೆ ನಿಮ್ಮನ್ ಬಿಟ್ಟು ಅಮ್ಮನ್ ಬಿಟ್ಟು ಇನ್ಯಾರ್. ಯಾರಿಗ್ ಬರುತ್
ನಮ್ಮ್ ಮನೇಲಿ ನಾವು ಅಮ್ಮ ಅಪ್ಪ ಅಜ್ಜಿ ತಾತ. ಪಾಪು ನಾನು ಇದ್ದೀವಿ ಹ್ಮ್ ಅದ್ರಲ್ಲಿ ಅಜ್ಜ್ ಅಜ್ಜಿಗೆ ಅಮ್ಮಗೆ ಅಡ್ಗೆ ಬರುತ್ತೆ ಅಹ ನಮ್ ತಾತಂಗೂ ಬರುತ್ತೆ. ಹ ಅಪ್ಪಂಗ ಅಷ್ಟೊಂದು. ಇಂಟ್ರಟಸ್ ಇಲ್ಲ ಅವ್ರಗ ಅಷ್ಟು ಗೊತ್ತಿಲ್ಲ.
ಹ್ಮ್ ಹ್ಮ್
ನಮ ತಾತ ಮೊದ್ಲು ಆ ಅಡ್ಗೆ ಭಟ್ರು ಕೆಲ್ಸ ಮಾಡ್ತಾ ಇದ್ರು.
ಹಾ
ಅದ್ರಿಂದ ಅವ್ರಿಗೆ ಎಲ್ಲಾ ಅಡ್ಗೆ ಬರುತ್ತೆ.
ಹ್ಮ್ ನಿಮ್ಗೆ ಗಿಡಗಳ ಮೇಲೆ ಆಸೆ ಜಾಸ್ತಿನ.
ಹ ನಂಗೆ.
ಗಿಡಗಳ ಮೇಲೆ ಆಸಕ್ತಿ ಇದೆಯಾ ಅಂತ ಕೇಳಿದೆ. ಗಗನ ಅವ್ರೇ. ಹಲೋ ಹಲೋ ಗಗನ ಅವ್ರೇ ಮಾತಾಡಿ ನಿಮ್ ಮ